ಕೇಳಿಸತ್ತ್
ಹ ಇವಗಾ ನಾನ್
ಹಾರ್
ಹ್ಮ್ ಹ್ಮ್ ನಾಷ್ಠ ಆಯಿಸ್ತ್ರ
ಅಡ್ಯಾರ್ ನೋಡ್ರಿ ಮಾಡ್ಬೇಕು ಟೀ ಆಗದ
ಹಾ
ಈಗ ನ ಸ್ವಪತ್ ನಿಂಲ್ಸ್ ಮಾಡಿ ಸ್ಕೂಲಿಿಗೆ ಹೋದ್ರ ಆಯ್ತಂತ ಸುಮನೆ ಕುಂತನ್ರಿ
ಹೌದ್ರಿ ಹಾ ಹಾ ನಮ್ದ ಎಲ್ಲಾ ಊಟನೇ ಆಯ್ತ್ರಿ
ಊಟ ಆಯ್ತು
ಚಪಾತಿು ಅನ್ನ ಮಜ್ಜಿಗೆ ಸಾಂಬಾರ್ ಹ ಮಾಡಿದ್ದ. ಬುತ್ತಿ ಕಟ್ಟಗೊಂಡ ಊಟ ಮಾಡಿ ಹೋಗಿದ್ದು.
ಹೋಗೋದೇ ಅದ. ಹ ಬಂತ್ರಿ. ಸಿಲಿಂಡರ್ ಗ್ಯಾಸ್.
ಹಾ ರೀ.
ಹಲೋ ಗ್ಯಾಸ್ ಬಂತ್ರಿ.
ಇದಿರದ್ರಿ.
ಸಿಲೆಂಡ್ರ ರೀ.
ಬಂದಿಲ್ಲರಿ ಇನ್ನ.
ಬಂದಿಲ್ರಿ. ಹ್ಮ ಮಾಡ್ಬೇಕ್ರ ಅಂದ್ರ.
ಹ್ಮ್ ಅದನೆಲ್ಲಾ ಮಾಡ.
ಹೌದ.
ಹ್ಮ ಬರತ್ತೆ ಡೌಟ್. ಸಿಲೆಂಡರ್ ಏನಾಗತ್ತ. .
ಹ.
. ಎಲ್ಲ ಹಂಗೆ ಬಿಟ್ಟ.
ಹ್ಮ್ ಹ್ಮ್. ಹಮ್ ಹ.
. ನಂಗೆ ಕುತ. ಮಾಡ್ರಿ.
ಹೌದಲ್ರಿ.
. ತಿಂದ ನೋಡ ಕೈ ಎಲ್ಲ ಸುತ್ಕೊಂಡು.
ಹ್ಮ್.
ನಿನ್ನೆ ಹಾಳಿ ಹಚ್ಚಕ ಹೋಗಿದ್ದೆ.
ಹೌದೇನ್ರಿ.
ಸುತ್ ಮುತ್ ಫುಲ್ಲು.
ಹಾನೇ ಹಂಗೆ ಆಗತ್ರಿ ಇವತ್
ಹ್ಮ್ ಮಾಡದ್ ರೂಡಿ ಇರ್ಲಿಕ್ ಅಂದ್ರ ಬಾಳ ಪಜೀತಿ
ನಾನೂ ನನ್ಗೂ ಇದಿಲ್ಲ ರೂಢಿ ಇಲ್ಲ ಈ ರೊಟ್ಟಿಗ್ ಒಲೀಗ್ ಮಾಡ್ ಅಂತ್ ತೋಸ್ತಾರ ಅದು ಗಾ ಗಾಳಿ ಬಡೀತಂದ್ರ ಕಣ್ ಗೇ ಬರತ
ಹಾ ಹೌದು.
ಹ್ಮ್, ಫಸ್ಟ್ ಒಂದಿನ ತ್ರಾಸ್ ಪಟ್ಟೆ ನಾನ್ ಒಬ್ಬಾಕಿನೆ ಸು ಮಾಡ್ಕೊಂಡ್ ಸುಡಾಷ್ಟೊತ್ತಿಗೆ, ಈಗ ಅವ್ರ್ ಅಜ್ಜಿ ಸುಡ್ತಾರ ಏನು ಅನ್ಸೋವಲ್ದು.
ಹ್ಮ್ ಹ್ ಹ್ಮ್.
ಹ್ಮೂ.
ಏನ್ ಟಿಫಿನ್ ಮಾಡ್ಬೇಕ್ ಏನ್ರಿ?
ಹಾ ಮ ನಾಶ್ ಅವ್ಲಕ್ಕಿ ಮಾಡ್ಯಾ ರೀ ಇನ್ನ ಕಲ್ಸಿಲ್ಲ ಅಷ್ಟೆ ಮಾಡಿಟ್ಟಾರ ನಾ ಹೇಳ್ದಾಗ್ ಕಲ್ಸ್ತ್ ನಂದ್ರು
ಹ್ಮ್.
ಮಾಡ್ಬೇಕ್ ರೀ.
ಹಹ್ಮ.
ಹ್ಮ್ ಇನ್ನ ಇಷ್ಟೊತ್ತಿಗ್ ಯಾರ್ ತಿನ್ನಲ್ಲರಿ ಅವನೋರು ಅವರೆಲ್ಲ ಇನ್ನ ಇಷ್ಟೊತ್ತಿಗೆ ತಿನ್ನಲ್ಲ ಹತ್ ಗಂಟ್ ಮ್ಯಾಲ ತಿಂತರ. ನಾನೊಬ್ಬಕ್ಕಿನೇ ಬೇಗ ತಿನ್ನಕ್ಕಿ. ತಮ್ಮನು ಇಲ್ಲ ಅಲ್ಲ. ಅದಕ್ಕೆ ಆಮೇಲ ಮಾಡಂತೆ ಬಿಡು ಅವ್ರ ಜೊತೆಗೆ ನಾನ ಹತ್ತ ಗಂಟಿಗೆ ಮಾಡು ನಾನು. ಅವ್ರನು ತಿಂತಾರ ಅಂತ ಹೇಳಿದೇರಿ.
ಹ್ಮ್ ಹ್ಮ್.
ಹ್ಮ್. ಮತ್ತೆ ರೀ ಹೋಗಬೇಕನ ಅಲ್ಲ ಸ್ಕೂಲೀಗ ಹಲೋ.
ಅದರಾಗ ಇನ್ನು ಎರಡಿ ದಿನ ಐತಲ್ಲರಿ ಮಂಗಳರ. .
ಏನ್ರಿ.
ಇದೆ ರಿ.
ಹೌದ್ರಿ . ನಾನಂದು ನಿಮ್ದ ನಾ ಹಾಗ. ಹಾಗಾದ್ರೆ ನಂದ ಏನ ಇಲ್ಲರಿ ಇನ್ನ.
ಅಲ್ರರಿ ಗ್ರೂಪ್. ಪ ಬಂದದ ಈಗ ಗ್ರೂಪಿಗ ಮೆಸೇಜ್.
ಬಂದದ್ರಿ ಬಂತ ನಿನ್ನೆ ಮಾಡ್ಯಾರ ಆಗದ.
ಹ್ಮ್ ಹ್ಮ.
ಬಂದದ ಇನ್ನ ಎರಡ ದಿನದಲ್ಲಿ ಮುಗಿಸಬೇಕಂತ ಹೇಳ್ಯಾರ.
ಹ್ಮ್.
ಏನ ಮಾಡ್ಬೇಕನ್ರೀ ನಿಮ್ಗಷ್ಟೇ ಮಾತಾಡ್ಬೇಕ್ರೀ ಆಯ ಮತ್ತ ಅವರಿಗ ಮಾತಾಡ್ಬೇಕ.
ಹ್ಮ್ ಹ್ಮ್ ಹ್ಮ. ಅದಕ್ಕೆ ಅದಕ್ಕೆ ನಿನ್ನೆ ನೈಟ್. ಖಾಲಿದ್ದೆ ನಿದ್ದಿನೇ ಹತ್ತಿಲ್ಲ ಹನ್ನೊಂದ್ರತನಾನು.
ನಾನ್ನ್ನಂದ್ರ ತನ್ನ ಮಕ್ಕಲಿಲ್ಲಾರಿ ಫೋನ್ಯಾಗಾ. ಹ ಇದು ನಮ್ ಹತ್ತವರಿ ಅತ್ತನವತ್ತರತನ ಕೆಲ್ಸ ಯತ್ರಿ. ನಾ. ಹತ್ತು ಮೇಲೆ ಬರ್ತ. ಸರಿ.
ಹಾ ಹೌದು.
ಹ್ಮ್ ನಮ್ಮ. ಇಲ್ಲ ಅಲ್ರರಿ ಮತ್ತತ್ ಅವ್ರಿಗೆ. ಬಂದು ಊಟಕ್ಕೆ ನೀಡಿ ಅದೆಲ್ಲ ಮಾಡಷ್ಠಿಗೆ ಹತ್ತು ನಲ್ವತ್ತೈತ್ರಿ.
ಹ್ಮ ಹಾ.
ಅವ್ರ ಸ್ವಲ್ಪ ನಿದಾನಹೊಂಟ್ ತರ ಅವ್ರ ಮುಂದೆ ಸುಮನೆ ಕೂರಬೇಕ್ರಿ.
ಮತ್ತೆ ಯಾರ್ದಾರ ನಂಬರ್ ಕೊಡ್ತ ರೀ.
ಕೊಟ್ಟಿಲ್ ನೋಡ್ರಿ.
ಇವಾಗ ನಾನ್ ಒಬ್ಕ ಆ ರಿ ನನ್ ಒಬ್ಬಕಿಗ ಮಾಡ ತಿರ್ ಅನು
ಹ್ಮ ನಿಮ್ ಇಲ್ಲಾರ ಮಾಡ ತಿನ್ ಅವ್ರರಿಗೂನು
ಹಾ
ಅಕ್ಕಗ್ ಇನ್ನೊಬ್ಬ ಅಕ್ಕಗರಿ
ಹ್ಮ
ಆಯ್ತ್ರಿಬ್ರೇರಿ ಅವ್ನ್ ಕೊಡ್ತೀನಿ ಕೊಡ್ತೀನಿ ಅಂದ್ರು ನ ಅವ್ರಲ್ಲ ಹ್ ನಾ ನಾನ ಇನ್ನೇ ಇನ್ನ ನಿನ್ನೇ ಚಲ ಆಗಿದ್ರು ನಂದು ಸಾಯಂಕಾಲಿಂತಾ ಹಾ ಸಾಯಂಕಾಲ ಚಾಲ್ವಾ ಆಯ್ತಲ್ರಿ ಇದು
ಹ್ಮ್
ನಾನ್ ನಿನ್ನೆ ಫುಲ್ ಡೇ ಬಿಸಿನೇ ಇದ್ದೆ ಸ್ಕೂಲಿಗೆ ಹೋಗೋದು ಸಂತಿ ಮಾಡ್ಕೊಂಡು ಬರದು
ಹ್ಮ್
ಮಾಡಕೆ ಆಗ್ಲಿಲ್ಲ ರಿ ನಾನನ್ ಸ್ಕೂಲ್ಲಾ ಗ ವರ್ಕ್ ಇವಾಗ ಟಿಸ್ ದುಇ ಅಡ್ಮಿಷನ್ ನಡದಾವ
ಹ್ಮ್ ಹೌದು
ಅದು ಒಟ್ಟು ಫೋನೇ ನೋಡಕ್ ಆಗಿಲ್ಲ ನೀನೇ ಹೋಗಿವಿ ಮೂರ್ ಗಂಟಿ ತನ ಅದೇ ಅಡ್ಮಿಷನ್ ಮಾಡ್ಕೊಂಡೆ ಬಂದೀನಿ ನೋಡ್ರಿ
ಹ್ಮ್ ಹ್ಮ್ ನೀನ್ ನಿನ್ ಅಕ್ಕ ಇದ್ರಾಗೆ ಕಾಲ್ ಮಾಡಿದ ಡ್ರೆನ್ ನಾರ್ಮಲ್ ಕಾಲರ
ನಾರ್ಮಲ್ ಮಾಡಿದ್ರಿ ಅವ್ರ ಅಮ್ಮ ಮಾತಾಡತಿದರು
ಹ ಹೌದಾ ಅವಾಗ ಒಂದ್ ಮಾಡಿ ಮುಗ್ಸಿದ್ರಂದ್ರ ಅಂದ್ರ ಒಂದ್ ಆಗಿ ಬಿಡ್ತಿತ್ತು ತ್ತು
ಹೌದ ನಾನ ಯಾಕೆ ಮತ್ತೆ ಅಮ್ಮ ಹಿಡ್ಬಿಟ್ಟ ಮಾತಾಡತಿದ್ರಲ್ಲ ಸುಮ್ನೆ ಅದೇ
ಹ್ಮ್ ಹ್ಮ್
ಹ್ಮ್ ನಾರ್ಮಲ್ ಮಾಡಿದ್ರು ಅವರು ಎಲ್ಲಾರತ್ತೆ ಅವ್ರ ಎಲ್ಲಾರ ಗೂಡ ಮಾತಾಡಿದ್ ಇರಲ್ಲಮ
ಹ್ಮ್
ಕೊಟ್ಟ ಬಿಡ್ತು ಅವುಕ್ಕೆ ಹತ್ತುುವರಿ ಮ್ಯಾಲ ಫೋನ್ ಕೊಟ್ಟಾಳ ಕೈಯಾಗ
ಹೌದೌದು
ಹ್ಮ್ ನಂಗ ಮತ್ ಇಸ್ಕೊಂಡು ಮೆಸೇಜ್ ಹಾಕಿದ್ಯಾರಿ ನಿಮ್ದು ನೋಡಿ ಆಕಿ ಹಂಗೆ ಕೊಟ್ಟೇರಿ ಅವ್ರಿಗೆ ಹಂಗೆ ಮಾತಾಡಕರ್ತಿದ್ರು
ಮ ಟೈಮ್ ಆಗುತ್ತೆಲ್ಲ
ಹ್ಮ್ ನಾನ್ ನೀವ್ ಬೇಗ ಮಲಗ್ ತ್ರಂತ ಸುಮನೆ ಆಗಾರೆ ಆಮೇಲೆ ಮಾಡ್ಬೇಕಂದೆ ಬಿಡ್ರಿ ನ ನನ್ನ ಹತ್ತುವರಿ ಹತ್ತು ನಲವ ಹ
ಹ್ಮ
ಮಕ್ಕಂಡ ಇರ್ತಾರ ಅಂತ ಅಂದ್ರ
ಬರ್ತ ನಾ ಹ್ದೇನನೆ ಹತ್ಲಿಲ್ಲ ಮಾಡ ಮಾಡ ಆಗ್ಿಬಿಡ್ತಿತ್ ನೋಡು ಅಂತ ನ ನನಗೂ ನ ಆಗಿದ್ದನ್ ಇಷ್ಟ ಅದ
ಹ್ಮ ಇಲ್ಲ
ಅ ಇವ ಮುಗಿಸಬೇಕಕ್ ಇವತ್ ಅಂದ್ರೆ ಇವತ್ ನೈಟ್ ಬ್ಯಾಲೆನ್ಸ್ ಆರದು ಅವೌದ ಇ ಆಗತ್ರಿ ನಮ್ದು ರೆನ್ಸಿಕ್ ಆ
ಹ್ಮ್ ಮತ್ತ ಮಾಡ್ಬಿ್ರ ಒಂದ್ಐ್ ಸ್ವಲ್ಪ ಇದ್ದಾಗ
ಕೆಫ್ರೀ ಮಾಡ್ಕೊಂಡ್ರಿ ಕಕೂಲ್ ಚಿಂದ ಬರ್ತೀವಲ್ಲ
ಸ್ಕೂಲ್ಾಗ ಮಧ್ಯಾಹ್ನ ಫ್ರೀ ಇರ್ತೀರ ಏನ್ರರಿ
ಮಧ್ಯಾಹ್ನ ಸ್ಕೂಲ್ ಇದ್ರನು ಮಾತಾಡಕ್ ಆಗಲ್ರಿ ಅದ ಸಿಾಮರ ಲ್ಲ.
ಅದೊಂದು ಗದಲಾ.
ಹಾ ಗದಲ ಆಯ್ತು ಫ್ರೀಡಮ್ ಇರಲ್ರಿ.
ಹ್ಮ್ ಸಾಯಂಕಾಲ ಬಂದ ಸಾಯಂಕಾಲ್. ಕಲ್ ಬಂದ ಮೇಲೆನೆ ಮಾತಾಡೋನ ತೋಗೋರಿ ಈ ನಾಲ್ಕೈದ ಸಲ.
ಅದೇ ಇವಾಗ್ರೀ ಮತ್ತ ನಾನ ಸ್ಕೂಲ್ ಬಿಟ್ಟ ಬಸ್ಸಿಗೆ ವೇಟ್ ಮಾಡ್ತಿರ್ತೀನಿ.
ಹ್ಮ್.
ನಾಲ್ಕು ಹ ನಾಲ್ಕು ನಲ್ವತ್ತರ ಮ್ಯಾಲ ನೋಡ್ರಿ.
ಹೂ ಮಾಡ್ರಿ ನಾನೇನ ಬೇಗ ಬರ್ತೀನರಿ ಇವತ್ತ ಸ್ಕೂಲ್ ಇಂತ.
ಹ್ಮ್ ನಾಲ್ಕು ನಲ್ವತ್ತರ ಮೇಲೆ ಅದ. ಅ ಖಾಲಿ ಇರ್ತೀನರೆ. ಅಲ್ಲೊಂದ ಹತ್ತ ನಿಮಿಷ ಬಿ. ನನಗೂ ಅವಾಗ ಒಂದ ಕಾಲ್ ಮಾಡ್ತೀನಿ. ರಿಪೀಟ್ ಮನಿಗ ಬಂದ ಮೇಲ. ನೀವ ಮಾಡಿ.
ಹ್ಮ್ ಆಯ್ತು.
ಹ ಒಟ್ಟ ಇವತ್ತ ಒಂದ ಐದ ಕಾಲ್ ಮುಗ್ಸ. ಸಮ್ಮರಿ.
ಮುಗಸಬಿಡಮರಿ ನಂದ ಐದ ನಿಮ್ದ ಐದ.
ಹ ಹಾ.
ಆಮೇಲ ಇನ್ನು ಮತ್ತ ಯಾರಿಗ ಕೂಡನ ನಂಬರ್ ಕೊಡ್ತಾಳ ಅಂತರಿ ಇವತ್ತು ಮಾಡ್ತನ್ರಿ.
ಅದ ಮುಗಸ್ಕೊಂಡಕತಿರಿ ನಾನು ಅದ ಸ್ಕೂಲಿಗ ಹೋಗಿ ಬಂದ ಎಲ್ಲಾ ಫ್ರೀ ಬಟ್ಟಿ ಬಾಂಡಿ ಎಲ್ಲಾ ಮುಗಸಿನಿ ಇವತ್ತ.
ಹೌದನರಿ.
ಹಾ ಬಂದ ತಕ್ಷಣ ಏನು ಇಲ್ಲ ಬರೆ ಕಸ ಹುಡಗೋದು. ದೀಪನು ಹಚಲ್ಲ. ಹ್ಮ್. ಗುಡ್ ನೈಟ್. ಮತ್ತೆ ಅಡಗಿ ಮಾಡ್ತೇನಿ ನಾನು ಎಂಟ್ಸ್ತ ಮೇಲೆ.
ಹ್ಮ್ ಹೌದೌದು.
ಫ್ರೀ ಇತ್ ಅಂದ್ರೆ ನೀವ್ ಯಾವಾಗ್ ಬೇಕ್ ಕಾದ್ರೂ ನೀವ್ ಖಾಲಿ ಇದ್ದಾಗ್ ನಮಗ್ ಕಾಲ್ ಮಾಡ್ದೆ.
ಹ್ಮ್ ಆಯ್ತ್ ರೀ ನಾಳೆ ಸಾಯಂಕಾಲ ಏನ್ ಕೆಲ್ಸಿರಲ್ಲ ನಮ್ ಅಮ್ ಮಾಡ್ತಾರಲ್ಲಾ. ವೀನಿಯರ್ ಇಲ್ರಿ ನಾ ನು ಇವತ್ ಬೇಗ ಬರ್ತ್ ಮೂರ್ ಗಂಟೆಗೆ ಬರ್ತಿನಿ ಇನ್ನೇನ್ ನಂಗ್ ದಾ
ಹ್ಮ್ ಹು.
ಮೂರ್ ಗಂಟೆಗ್ ಬಂದ್ ಅದೇ ಕೆಲ್ಸ ಮಾಡ್ ಬಿಡ್ತೀವ್ರೀ ಇನ್ನೊಂದ್ ಎರ್ಡ್ ನಂಬರ್ ಇಸ್ಕಂಡು ಸ್ಕೂಲಾಗ್ ನನಗೂನು ಮಾತ್ ಖಡಕ್ ಆಗಲ್ಲ ರೀ ಮತ್ತೆ.
ಆಗಲ್ಲ ಆಗಲ್ರಿ ಅದೇ ಫ್ರೀ ಮುಗ್ಸ್ಕೊಂಡು ನಾನ್ ಹಿಂಗ ಕನ್ವರ್ಸೇಷನ್ ಇರ್ ಇಲ್ಲಿ ನಿಮ್ದಾಗ ನಮ್ದು ನಮ್ದಾಗ ನಿಮ್ದು ಒಂದ್ ಐದ್ ಮಾಡ್ ಮುಗ್ಸ್ ಒದಾಣ. ಆಯ್ತ್ ಹಂಗೆ ಇನ್ನ ಮೂರ್ ಮಂದಿದ್ ಇದು ನಂಬರ್ ಅಕ್ಕ ಕೊಟ್ಟಾಳ ಮತ್ತ ಅದ ಕೊಡ್ಲ ಏನಂತ. ಕೇಳ್ತೀನಿ ಕೊಡು ಅಂದ್ರೆ ಕೊಡ್ತೀನಂತೆ. ನಿನ್ನೆ ಒಂದ ಕೊಟ್ಟಿದ್ರು ಅವನ್ ಏನೂ ಬಸಿ ಆದರ ಅಂತ ಆಮೇಲೆ ಕಾಲಿ ಇದ್ದಾಗ ನಮ್ಮ ಹೇಳ್ತೀನಿ ಅಂತ ಅಂದಿದ್ರು ಹೇಳೇ ಇಲ್ಲ ಅವರು.
ಹಂಗೆ. ರೇಳ. ಇವ್ರು ಬ್ಯಾರೆ ರಿ ಇವ್ರು ಎಲ್ಲರಿಗ ಮಾತಾಡಿ ಮುಗಸ್ಕೊಬಿಟ್ರು ಹೆಂಗಾನ.
ಮೆಸೇಜ ಹಾಕ್ತನಿ ಹೇಳ್ರಿ ಅಂತಂದ್ರ ಇ ಆ ಮೇಲೆ ಹಾಕ್ಲೆ ಇಲ್ಲ ಹೋಗ್ಲಿ ಬಿಡು ಅಂತ.
ನೋಡಣರಿ ಇವ ಸ್ವಪ್ನ ಆಗಾರ ನಿಮ್ಗ ಅವಾಜ್ ಮಾಡ್ ಮುಗ ಹೋಗಿರತ್ತ.
ಹೌದ.
ಹ್ಮ್ ಅನ್ಕೊಂಡಿರ್ತೀವಿ ಏನಕ್ಕವಾ ಏನೂ ಗೊತ್ತಿಲ್ಲ.
ಇನ್ನ ಎಷ್ಟ ಅದವ್ ರಿ ನಿಮ್ಮವ್ ಮಾಡವು.
ನಮ್ಮವು ಇನ್ನ ಐದ್ರಿ ಮತ್ ಇವೆಲ್ಲಾ ಮುಗಿದ್ಮೇಲೆ ಮತ್ ಥೈದೆಷ್ಟ್
ಹೌದನ್ರೀ
ಹ್ಮೂ.
ಹ್ಮ್. ಅದಕ್ಕೆ ಇವತ್ತು ಒಂದ್ ಐದ್ ಕಂಪ್ ಫಿಟ್ ಆಗ್ಬೇಕ್ ನಾನೂ.
ಹಾ.
ಮತ್ತೆ ನಾಳೇ ರೀಚಾರ್ಜ್ ಮಾಡ್ಸ್ ಇದ್ಮೇನ್ ಮತ್ ಇದ್ ಮಾಡ್ಬೇಕು.
ಹೌದಲ್ರಿ.
ಹ್ಞಾಂ ಹ್ಮ್ ಹ್ಮ್ ಅದಕ್ಕೆ ಇವತ್ ಬ ಸ್ಕೂಲ್ ಬಿಟ್ ತಕ್ಷ್ಣ ನಿಮ್ ಕೆಲ್ಸ ಏನ್ ಹೋಗ್ಬಿಡ್ರ ನ ಕೋರಿ ಅನ್ನತ್ಲಿಗೆ
ಹಾ ಮುಗಿಸ್ತೀನಿ ಏನಿರಲ್ಲ ಅದ ಕೆರುಸ ಬಾಳ ಹ್ಮ್ ನ ಮನಿನ ಸರ್ತೀವಿ
ಹ್ಮ್
ಏನ ಇಲ್ ನೋಡ್ರಿ ನಾಳೆ ಒಂದಿನ ನೋಡ್ಬೇಕ ಶಾಲೆಗೆ ರಜೆ ತಗೊಂಡ್
ಹ್ಮ್
ಅಜ್ಜಿಯ್ರ ಊರಿಗೆಗ ಹೋಗ
ಹಾ
ಅವ್ರನ ಕಳ ಹೋಗ್ಬೇಕಲ್ಲ ನಾಳೆ ಒಂದಿನ್ ನೋಡ್ದೆಾಬಡಿ ಹೋದ್ರ ಹೋಗ್ತೀನ್ರಿ ಇಲ್ಲಾಂದ್ರಿ ಇಲ್ಲರರಿ
ಒಳ್ಳೆ ಒಳ್ಳೆ ಹಸ್ತೇನ್ರೀ
ಹಾ ಅ ಸರಿ